ಹಾಂ ಹೇಳು
ನಿಮ್ದ ಅಡ್ಗೆ
ನಮ್ದ ಅನ್ನ ಸಾರು
ಅನ್ನ ಸಾರು ಆಯಿತಾ ಮಾಡ್ಬೇಕಾ.
ಮಾಡ್ಬೇಕು ಇನ್ನ ಮತ್ತೆ.
ಹ್ಮ್ ಹೋಮ್ ವರ್ಕ್ ಆಯ್ತಾ ಮಗಂದು
ಇಲ್ಲ ಮೇಡಂ ಓದಿಸ್ಬೇಕು ಇವತ್ತೇ ಏನ್ ಹೋಮ್ವರ್ಕ್ ಕಿಲ್ಲ ಇಪ್ಪತ್ತನೇ ತಾರೀಕಿಂದ ಎಕ್ಸಾಮ್ಸ್ ಇದ್ದಾವಲ್ಲ.
ಹ್ಮ್
ಓರಲ್ ಎಕ್ಸಾಮು ರಿಟರ್ನ್ ಎಕ್ಸಾಮು
ಹ್ಮ್
ಅದಕ್ಕೆ ಟಾಪಿಕ್ಸ್ ಕೊಟ್ಟಿದಾರ ಇಂಗ್ಲಿಷು ಇ ವಿ ಎಸ್ ಹಿಂದಿ ಮ್ಯಾಥಸ್ ಕನ್ನಡ ಎಲ್ಲಾ ಸಬ್ಜೆಕ್ಟ್ನ ಒಂದೊಂದು ಟಾಪಿಕ್ ಕೊಟ್ಟಿದಾರ ಓರಲ್ ಆಗಿ ಪ್ರೆಸೆಂಟೇಷನ್ ಮಾಡ್ಬೇಕಂತೆ ಹೆಂಗೋ ಏನೋ ಅದೊಂದು ಚಿಂತೆ ಆಗ್ಬಿಟದ ಏನ್ ಮಾಡ್ಬೇಕೋ ಗೊತ್ತಿಲ್ಲ ಪ್ರೆಸೆಂಟಷನ್ ಓರಲ್ ಪ್ರೆಸೆಂಟಷನ್
ಓಕೆ ಓಕೆ ಅದೇ ಟಾಪಿಕ್ ಕೊಡ್ತಾರೆ ಏನೊ
ಹಾಂ ಟಾಪಿಕ್ ಕೊಟ್ಟಿದ್ದಾರೆ ನನ್ ಮಗಗ ಕನ್ನಡ ವೈದ್ಯರ ಬಗ್ಗೆ ಇ ವಿ ಎಸ್ಸು ಲೈನ್ಸ್ ಬಗ್ಗೆ ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ನು ಮತ್ತೆ ಇಂಗ್ಲಿಷು ಸ್ಮಾಲ್ ಫ್ಯಾಮಿಲಿ ಹಿಂದಿ ಖರ್ಗೋಶ್ ಹ್ಮ್ ಕೊಟ್ಟಿದಾರೆ ಕೊಟ್ಟಿದಾರ
ಹ್ಮ್
ಮತ್ತ ಇವತ್ ವರ್ಕ್ ಚೆನ್ನಾಗ್ ಆಯ್ತಲ್ಲಾ
ಹ್ಮ್ ಚೆನ್ನಾಗಾಗಿ ಪರವಾಗಿಲ್ಲ ಲೇಟ್ ಆಗ ಹೋದ್ರುನು ಲೇಟ್ಷ್ಟ ಚೆನ್ನಾಗಿದೆ ನಿಮ್ ಸಾರ್ ಅದನ್ನೇ ಅನ್ನೋದು ಅಲ್ ಲೇಟ್ ಆಗ್ ಹೋದ್ರು ಪರವಾಗಿಲ್ಲ ಚೆನ್ನಾಗೆ ಮಾಡಿರ ಇಬ್ಬರು ಅಂತ ಅಂತಾರೆ
ಹ್ಮ್ ಹ್ಮ್ ಏ ನೀವು ಬರೋದೇ ಹೆಂಗನಾಗ ಚೆನ್ನಾಗಿ ಆಗ್ತದ ಬುಡ್ರಿ ಮೇಡಮ್
ಹಂಗೇನಿಲ್ಲಮ
ಇಲ್ಲ ಅಬ್ಸರ್ವ್ ಮಾಡ್ ನೋಡ್ರಿ ಇಲ್ಲ ಇಲ್ಲ ಅಬ್ಸರ್ವ್ ಮಾಡ್ ನೋಡ್ರಿ ಇಷ್ಟು ಬಲ್ಕ ಅಲ್ಲಿ ಆಗಲ್ಲ ಆಗ್ತಾವ
ಹ್ಮ್
ಎಷ್ಟು ಬಲ್ಕ್ ಅಲ್ಲಿ ಆಗಲ್ಲ
ಏನಪ್ಪ ಗೊತ್ತಿಲ್ಲ ಅದು
ಸಾರ್ಗು ಒಂದ್ಸತಿ ಅಂದಿನಿ ಅವ್ರ್ ನೋಡ್ದ್ರೆ ಯಾನು ಅಬ್ಸರ್ವ್ ಮಾಡಿಲ್ಲ ಇನ್ನು ಬಂದ್ ಬಂದಾಗ ಅವ ಬಂದಿದ್ರೆ ಚೆನ್ನಾಗ್ ಆಗ್ತಾವ ಅಂತ್
ಹ್
ಅದುಕೆ ಸರ್ ಧರ್ಮದ ಧರ್ಮ ಪತ್ನಿ ಜೊತೆಗೆ ಇರ್ಬೇಕು ಅನ್ನೋದು ಅಂತ ಅಂತೀನಿ ನಾನ್ ಹಾ ಧರ್ಮ ಪ ಪತ್ನಿಯೇ ಜೊತೆಗೆ ಇರ್ಬೇಕನ್ನೋದು ಅದಕ್ಕೆ ಮತ್ತೆ ಅಂತಿನಿ
ಹುಂ ಹುಂ ಎಸಾದು ಜಯಾ ನಿನ್ನ ಇವಾಗ ಇವು
ಕೌಂಟ್ ಮಾಡಿಲ್ಲವಾ ನಾನು ಸರ್ ಹೇಳಿರೋದೇ ಹಾ ಕಾಲ್ ಸಾ
ಹಾ
ಎರಡ್ ಮಾಡಿ ನೋಡ್ರಿ ಇವ ಜ್ಯೋತಿ ಬರ್ಬೇಕಾರ ಜ್ಯೋತಿಗ್ ಒಂದ್ ಮಾಡಿದೆೆ ಇವಾಗ ನಿಮಗೋಂದ್ ಮಾಡಿನಿ
ಹಾ
ಎರಡೇ ಆಗಿದ್ದು.
ಒಂದೇ ಕಡೆ
ಹುಂ ಅದು ಎಷ್ಟು ದಿನ ಏನು ಕ್ಲಾರಿಟಿಯಾಗಿ ಗೊತ್ತಿಲ್ಲಾ
ಹುಂ ಗೊತ್ತಿಲ್ಲಾ
ನಮ್ಮ ಅಣ್ಣಂದು ನಮ್ಮ ಅಕ್ಕಂದು ಹಾಕಿದೆ ಅದ ಇನ್ನ ಆನ್ ಬೋರ್ಡ್ ಆಗಿಲ್ಲಾ ಅಂತಾ
ಬರಲ್ಲಂತೆ ಬರಲ್ಲಂತೆ ಅದು ಫುಲ್ ಆಗಿದೆ ಅನಿಸುತ್ತೆ ಹಾ ಚೆನ್ನಾಗಿದೆ ಇಷ್ಟು ಜನ ಇವಾಗ ಎಷ್ಟು ಮಾಡರ್ತಾರೋ ನೀನ್ನೆ ಇನ್ನಲ್ದ ಮೊನ್ನೆ ಅವ್ರದೆಲ್ಲಾ ಲಾಷ್ಟು ಅಂತ ಅಂದಿದ್ಲು
ಹೌದಾ
ಹುಂ ಅದಕ್ಕೆ ಬರಲ್ಲ ಅಂತ್ದು ಇವಾಗ ಇದ್ದಿದ್ರಲ್ಲೇ ನಾವು ಕೌಂಟ್ ನಿಂದು ಮಾಡ್ಕೋ ಬೇಕಷ್ಟೆ.
ನಮ್ಗ್ ಐದ್ ಜನಾನು ಇಲ್ಲಾ
ನನ್ಗೂ ಇಲ್ಲಲ್ಲಾ ನ್ ನೀನು ಹ ನಮ್ಮನೆಯವರು ನಾನು ನಿನಗೂ ಅಷ್ಟೇ.
ನೀವ್ ಬಿಟ್ರೆ ನಾವ ಇಲ್ಲಾ ಅವರ್ ಬಿಟ್ರೆ ನೀವು
ಹ ಎಷ್ಟಾತವಾ ಅಷ್ಟ ಮಾಡನ ಮತ್ತ ಏನ್ ಮಾಡಕ್ಕಲ್ಲ
ಮೂರ್ ಜನ ಇದ್ದೀವಿ ಯ ಜ್ಯೋತಿ ಒಬ್ಬಕಿ ಅವ್ರ ಹತ್ರ ಏನು ಮಾಡ್ತಾಳ ಮಾತಾಡಕ್ಕ ಅಂತ ಅಂದ್ಲು ಸರಿ ಬಿಡಮ್ಮ ಮಾತಾಡ್ತೀನಿ ಅಂದೆ
ಹುಂ
ನಂಬರ್ ಕಳಸು ನಾನು ಮಾಡ್ತೀನಿ ಅಂದೆ ನಂಬರ್ ಕಳಸಲಿಲ್ಲಾ ಹುಂ ನೀವು ಮೂರ್ ಜನಾ ಆ ಹುಡುಗಿ ಒಂದ್ ನಾಲ್ಕು ಜನಾ ನಾಲ್ಕ್ ಜನಾ ಅಷ್ಟೆ
ನನಗ ಮಾಡ್ಕೋಬೇಕು ನಾನ ಇನ್ನ್
ಆ ಹುಡ್ಗಿ ಇವತ್ತಲ್ಲಾ ಕೇಳಕತ್ತಾಳ ನೀವು ವರ್ ಅ ಹೋಗ್ತಿರ್ಲಕ್ಕ ಎಷ್ಟು ಜನ ಬರ್ತಾರ ಹೆಚ್ ಡಿ ಗಳು ಹಾ ಎಷ್ಟ ಎಷ್ಟ್ ಮಾಡ್ತೀರಿ ಚೆನ್ನಾಗ್ ಮಾಡ್ತೀರಿ ನೀವು ರಿಪೋರ್ಟ್ ಆಗ್ತೀರಿ ದಿನಾ ಅಂತಂದ್ರ
ಇತ್ತೀಚೆ ಕಡಿಮೆ ಆಗತ್ತೆ ಬಿಡಮ್ಮ ಅವ್ರು ಬಸಮ್ಮ ಅವ್ರಲ್ಲ ಅವ್ರು ಚೆನ್ನಾಗ್ ಮಾಡ್ತಾರೆ ಇವಾಗ ಅಂದೆ
ಹುಂ
ಹುಂ ಇವಾಗ ಇವತ್ತು ಎಷ್ಟು ಆದು ಅಕ್ಕಾ ಅಂದ್ಲು ಪರವಾಗಿಲ್ಲಮ್ಮ ಚೆನ್ನಾಗ ಆಯ್ತು ಹಿಂಗ ಹೋಗಿದ್ವಿ ಅಂದ್ರೆ
ಹುಂ
ಆ ಸ್ಯಾಲ್ರಿ ಸತೆಗ್ಗಿ ಬರ್ತದ ಅಕ್ಕಾ ನಿಮ್ದೇ ಹ ನಿನ್ ಬೇರೆ ಏನ ಕೆಲ್ಸ ಮಾಡ್ತಿ ಅಕ್ಕ ಇದೊಂದೇನೆ ಅಮ್ಮ ನಿಮ್ದು ಪರವಾಗಿಲ್ಲಲ್ಲಮ್ಮ ನಿಮ್ದು ಬ್ಯಾಂಕ್ ಮಾಡ್ತೀರಿ ಮತ್ತೆ ಈ ಕಡೆ ಇದನ್ನು ಮಾಡ್ತಿರಲ್ಲಾ ಅಂತ
ಹ್ಮ
ನಮಗ್ ಆಗಲ್ಲಕ್ಕ ಬ್ಯಾಂಕ್ ಇರ್ತದ್ರ ಆಗಲ್ಲ ಅಂತಂದ
ಹ್ಮ
ಮತ್ ನಮ್ದ ಇದೊಂದೇ ಕೆಲ್ಸ ಅಲ್ಲಮ್ಮ ಮತ್ ಹಂಗಾಗಿ ಇದನ್ ಜಾಸ್ತಿ ಮಾಡ್ದಂಗ ಅಷ್ಟೇ ಅಂದ ನಾ
ಹ್ಮ್
ಹ್ಮ್
ಹ
ಚನ್ನಾ ಚಿಕ್ಕ ಹುಡ್ಗಿ ಮಾತಾಡದಾಗ ಮಾತಾಡ್ತಾಳ ಎಲ್ಲ ಚೆನ್ನಾಗಿಯ ಕೇಳ್ತಾಳೆ ಏನ ನಾನಿನ ಕೇಳಿಲ್ಲ ಅಕ್ಕಿನೇ ಅಂದಲ ಅಕ್ಕ ನಾಳೆ ನಾಡ್ದಾಗ ಕಳಸ್ತೀನಕ್ಕ ನಮ್ಮ ಮನೆಯವ್ರು ಬರ್ತಾರ ಬಳ್ಳಾರಿಗೆ
ಹ್ಮ
ಬರ್ತಾರ ನಾನು ಬಸ್ಗೆ ಹಾಕ್ ಕಳ್ಸೋಣ ಅನ್ಕೊಂಡೆ ಮತ್ ಮತ್ತೆ ಏನನ್ ಆಗ್ಬಿಟ್ರ ಪ್ರಾಬ್ಲಮ್ ಆದ್ರ ಕಷ್ಟ
ಹ್ಮ್
ನಮ್ಮ್ ಮನೆಯವರೇ ಬಂದ್ ಕೊಡ್ತಾರೆ ಅಂತಂದ ನಂದ ನೋಡಮ್ಮ ಆದ್ರ ಎರಡ್ ತಿಂಗಳು ಮುಗೀತು ಅಂದ ನಾನ ಜೂನ್ ಫಸ್ಟ್ಗ ಅಲ್ಲ ಆಗಿರೋದು ಜೂನ್ ಫಸ್ಟ್ಗೆ ಆಗಿದ್ದು
ಹ್ಮ್ ಹತ್ತತ್ರ ಒಂದೂವರೆ ತಿಂಗಳ ಮೇಲ್ ಆಗ್ತಾ ಬಂತು ಹ್ಮ್
ಇಲ್ಲಕ್ಕ ಕಳಸ್ತೀನಕ್ಕ ಕಳಿಸತೀನಕ್ಕ ಅಂತ ಅಂದ್ಲು
ಹ್ಮ
ಆಯ್ತಮ್ಮ ಕಳ್ಸ ಯಾವಾಗ ಕಳ್ಸತಿ ಆದಷ್ಟು ಬೇಗ ಕಳ್ಸು
ಹಾ
ನಮ್ಮ ಮನೆಯವ್ರಿಗೆ ಹೇಳಾರದ ಕಟ್ಟತೀನಿ ಅಮ್ಮ ದುಡ್ಡು ಇವಾಗ ಅವ್ರಿಗೆ ಗೊತ್ತಾಗೈತೆ ಅದಕ್ಕೆ ಕೇಳಕತ್ತಾರ ಅದಕ್ಕೆ ಕೇಳಿದ್ದು ನಾನು ಅಂತ ನಂದ ಬೇಕಂತ ಹ್ಮ್ ಮತ್ತೆ ಅಂತಾಳ ನೀವ್ ಸರ್ಗೆ ಕೇಳಿರಂತಲ್ಲ ಏನ ಕಳ್ಸಿಲ್ಲ ಅಂತಂದು
ಹ್ಮ
ಮತ್ತ ನನ್ ಸಾರ್ ನಂಬಿ ಅವ್ರರು ಮಾತ ನಂಬಿ ಮತ್ತ ನಾನು ದುಡ್ಡು ಹಾಕಿದ್ದೆ ಅದಕ್ಕೆ ಸರ್ನ ಕೇಳಿನಿ ಅದಕ್ಕೆ ಸರ್ ನಿಮಗ್ ಕೇಳಾರ ಅಂದೇ ನಮ
ಹಾ
ಹ್ಮ್
ಅದೇನ್ ತಪ್ಪಿಲ್ಲ ಬಿಡಮ್ ನಾನು ಹೋಗಿ ಕೇಳ್ತೀನಿ ಅಂತಂದ್ರೇನ ನಿಮ್ಮ ಸರು ಬ್ಯಾಡ ಚೆನ್ನಾಗಿರಲ್ಲ ಜೈನ್ ಮೂಲಕ ಇದು ಮಾಡ್ತೀನಿ ಆಗತ್ ಬಿಡು ಬೇಡ
ನಾನ್ ಅದೇ ಅಂದೇ ಸರ್ ನನ್ ಮೇಲೆ ಹಾಕಿ ಹೇಳ್ರಿ ನೀವು ನಿಮಗ ಹೇಳಕ್ ಆಗಿಲ್ಲ ಅಂದ್ರೆ ನನ್ನ ಮಾತ ಕಟ್ಕೊಂಡ ಅವರು ಹಾಕ್ಯಾರ ಅದೇ ನನ್ನ ಹೆಸರು ಹೇಳಿ ಬೇಕಾದ್ರೆ ನಿಮ್ಮ್ ಮಾತ ಹಾಕೀಿ ಸರ್ ಇದೇನ್ ಹಿಂಗ ಮಾಡ್ದೆ ನೀವು ಅಂತ ನನ್ನ ಹಕ್ಕತ್ತಾರ ಅವರು ನನಗೆ ಅಂತ ನನ ನೀವು ನನ್ನೇಲೆ ಹಾಕಿ ಮಾತಾಡ್ರಿ ನೀವ ಅಂತ ಹೇಳಿನಿ ಸರ್ ಗೂಡನು
ಹ್ಮ್
ಸರ್ ನೀವೇ ಮಾತಾಡರ ಚೆನ್ನಾಗ ಅಂತಾರ ಮತ್ತೆ
ಇಲ್ಲ ಇಲ್ಲಮ್ಮ. ನೀನ್ ಮಾತಾಡದೇ ಚೆನ್ನ್ ಯಾಕೆ. ಯಕಂದ್ರೆ ಎಚ್ಓಡಿ ಅಲ್ಲಾ ಚೆನ್ನಾಗಿರಲ್ಲ ಅಂತ ಹೇಳಿ ಹೂ ನಿಮ್ಸಾರು ನಿನ್ ಮೇಲೆ ಹಾಕಿದಿದ್ದಾರೆ.
ಹೇಳಿರಿ ನಾನು ಕೇಳದ ಕೇಳ್ತೀನಿ ಅಂತ ಕೇಳಿನಲ್ಲ ಆದ್ರೂ ಬಿಟ್ಟಿಲ್ಲ ನಾನು.
ಹ್ಮ್
ಆ ಸರ್ ಹೇಳಿದ್ಕ ಒಂದೇ ಮಾತಿಗೆ ನಾನ್ ಹಾಕಿದ್ನಮ್ಮ ಬರತ್ತಲ್ಲಾ ನ ಒಂದ ಇದಕ್ಕೆ. ದುಡ್ಡುನು ಇಲ್ಲ ಇದನು ಇಲ್ಲ ಅಂದ್ರೆ ಹೆಂಗ ಅಂತ ಅಂದೆ ನಾನು. ಹ್ಮ್ ಹೂ ಇಲ್ಲಕ್ಕ ಕಳಸ್ತೀನಿ ಕಳಸ್ತೀನಿ ಬಳ್ಳಾರಿ. ಬಂದ್ರೆ ಕಳಿಸ್ತೇನಿ ಅದೇ ಅಂತಳ ಅದೇ ಮಾತ ಅಂತಾಳ.
ಯಾವಾಗ ಬರ್ಬೇಕು ಅವ್ರ ಮನೆಯವ್ರ ಬಳ್ಳಾರಿಗೆ ಯಾವಾಗ ಕಳ್ಸ್ಬೇಕು ಅದನ್ನ ನಾವ್ ಯಾವಾಗ್ ನೋಡಬೇಕು.
ಹಾಕಿ ಕಳಸ್ರೆ ಅನ್ಲಲ್ಲ ಮೆ ಸ ಐವ ರೂಪಾಯಿ ಕೊಟ್ಟು ಕಳಸಿದ್ರಲ್ಲ ಮ ಅದೇ ತರ ಗ ಸರ್ ಅಂದ್ರಂತೆ ಹಂಗಗೆ ಬಸ್ಗೆ ಕಳಸ ಬಿಡವ ಅಂದ್ರಂತೆ.
ಹ್ಮ್
ಬಸ್ಸಗೆ ಕಳಸ್ತಿದ್ವಕ್ಕ ಮತ್ತೆಏನನ್ ಡ್ಯಾಮೇಜ್ ಆದ್ರ ಮತ್ತೆ ನನ್ ಮಿಸ್ ಆಗ್ಬಿಟ್ರ ಕಷ್ಟ ಅಲ್ಲ ಅಕ್ಕ. ಅದಕ್ಕೆ ನಾವೇ ಬಂದಕ್ ಕೊಡ್ತತಿವಿ ನಮ್ಮ ಮನೆಯವರು ಬತಾರ ಬಳ್ಳಾರರಿಗೆ ಅವಾಗ ಕೊಡ್ತತಿವಿ ಅಂತ ಅಂತಾಳ.
ಡರೆಕ್ ಆಗ ಕೇಬೇಕಾಯ್ ಯಾವ ಬರ್ತಾರಮ್ಮ ಇ ಎಷ್ಟ ದನ್ ಬತಾರ ನಮ್ಮ ಮಯವ್ ಕೇಳ ತಾರ ಅಂಗ ಟಕ್ ಅಂತ ಕೇಳ್ಬಿಡ್ಬೇಕು.
ಹೌದ ಕುವ ಮಾಡ್ತಾಳಲ್ಲ ಬ ಹೆಂಗ. ಕೇಳಬೇಕು ಮಾತನಲ್ಲ ಹ್ಮ್.
ಹ್ಮ್ ಮತ್ತ
ಹಾ ದೀಪ ಹಚ್ಬೇಕು ನೋಡ್ರಿ ಸುಮ್ಮನೆ ಕುಂತೀನಿ ಇಷ್ಟತ್
ಹ್ಮ ನಮ್ದೇನಿಲ್ಲ ನೆ ಸಾಕಾಯ್ತ
ಬೆನ್ನು ಸೊಂಟ ನೋವುಕತ್ ಬಿಡೋದು. ಅಂದ್ರ ಸಾಯಂಕಾಲ ಟೈಮ್ ದೀಪ ಹಚ್ಚಲ್ಲ ನೀವು.
ಹಚ್ತೀವಿ ಇಲ್ಲಾನಲ್ಲ ಬೆಳತವಿ ಏನಂದ್ರೆ ಇವತ್ ಆಗಲ್ಲ ಉಪ್ಪಿಗಿಲ್ಲ. ನಡುವೆಲ್ಲ ನೋವು ಬರ್ತಾ ಇದ್ದಾವೆ ಅವ್ನಿಗೆ ಇವಾಗ ಎಷ್ಟು. ಯಾವಾಗ ಓದಿಸ್ಬೇಕಪ್ಪಾ ಯಾವಾಗ ಒರಲ್ ಪ್ರೆಸೆಂಟೇಶನ್ ರೆಡಿ ಮಾಡ್ಬೇಕು ಅನ್ನೋದು. ತಿಗಲ ಅಂಟಬಿಡತ ನನಗೆ.
ಹ್ಮ್ ಹ್ಮ್
ಅಲ್ಲಿ ಅಂತ ಸಾಕಾಗ ಹೋಗ್ಬಡಕ್ ಎಲ್ಲಾ ಬಿಟ್ಟೆಲ್ಗ ಸನ್ಯಾಸಿ ಆಗ್ತಾ ಅನ್ಬಿ.
ಚಿ ಏನು ಪೊಸಿಷನ್ ಎಲ್ಲಾ ಬಿಟ್ಟು ಮನಯ ಕುಂದರ್ಲಪ್ಪ ಅನಂಗ ಆಗೇತ್ ಮನೆಗ್ ಬಿಟ್ಟ ಬಂಡಗ್ ಬಿದ್ದು ಮಾಡಕತ್ತ ಅಂಗೆ.
ಯಂಗ್ ಸಂಜೀವನ
ಹ್ಮ ಹ್ಮ ಮಾಡಿ ತಿಪ್ಪ ಐತೆ ಮಾಡಿಲ್ಲ ಅಂದ್ರೆ ತಿಪ್ಪ ಐತೆ.
ಅಷ್ಟ ಮತ್ತೆ. ಏನು ಮಾಡಕ್ಕ ಆಗಲ್ಲ ಅನ್ಬೋಸ್ಬೇಕು ಬಂದಿದ್ದೆ.
ಹ್ಮ ಪಾಲಿಗೆ ಬಂದಿನ ಪಂಚಾಮೃತ ಮಳೆ. ಬೇಕು ಬಿಡಂಗಿಲ್ಲ ತಿನ್ನಲೇಬೇಕು ಹೂ ಹಂಗದೆ. ಹಂತ.
ಮತ್ತೆ.
ಹೇಳ್ಬೇಕು.
ಮತ್ತೆ ಏನು
ಮನ ನ ಮನೆಯವರು ನನ್ ಮಗ ಕೇಳ ಯಾವರು ಇವಾಗ?
ಹ್ಮ್ ಹಬ್ಬ ಬರ್ತಾಲ್ಲನ್ನ
ನನ್ ಮಗರ್ಗ್ ಸಾಕಾಗತ್ತೆ ಅಮ್ಮ ತಾತ ಊರ್ ಹೋಗೋಣ ತಾತ ಊರಿಗ್ ಹೋಗೋಣ.
ಮಗನಿಗ ಮಗಳಿಗ?
ನನ್ ಮಗ ನನ್ ಮಗ.
ಓ ಹೊ.
ಮೊದ್ಲ ನನ್ ಮಗಳ ಕೇಳ್ತಾ ಇರ್ಲು ಹ ಅದ ಬ ಟೈಮ್ ಪಾಸ್ ಚೆಾಗ್ ಆಗ್ತಿತ್ತು.
ಹ್ಮ್
ಓದೋದಿರಲ್ಲ ಬರಿಯದಿರಲ್ಲ ಹೋದ್ರೆ ಸ್ಕೂಲ್ ಹೋಗೋದಿರಲ್ಲ.
ಹ್ಮ್
ಅದಕ ಹೋಗೋಣ ಹೋಗೋಣ ಅಂತ ಕಲ ಬಿದ್ದಾನೆ
ಹ್ಮ್
ನಮ್ದು ವರವ ಬರೋ ವಾರ ಊರ್ಗ್ ಹೋಗೋದಯ್ತ ಒಂದು ಐ್ತೆ ದೇವ್ರಗ್ ಹೋಗೋದು. ಕರ್ನೂಲ್.
ಹ್ಮ ಹ್ಮ್ ಏನ್.
ನಮ್ ರಿಲೇಷನ್ಸ್ು ದೇವ್ರ ಮಾಡ್ತಾರೆ. ಸುಂಕ್ಲಮ್ಮ ಎಲ್ಲಮ್ಮ ಅಂತ ಮಾಡ್ತಾರ. ಹ್ಮ್ ಸೋಮವಾರ ಮಂಗಳವಾರ ಎರಡು ದಿನ.
ಹ್ಮ
ಹೋಗದಿರುತ್ತೆ.
ಹ್ಮ್
ಲಾರಿ ಮಾಡ್ಕೊಂಡ್ ಹೋಗ್ತಾರೆ.
ಲಾರೀಲ್ ಹೊಗಬೇಕಾ?
ಹ್ಮ್ ಕರ್ನೂಲ್ ಕರ್ನೂಲ್ ಅ ದಾಟಿ ಕರ್ನೂಲ್ ಹತ್ರಿ ನಾಗಲಾಪುರ ಅಂತ ಒಂದು ಊರು. ಹ್ಮ್
ಮೆತ್ತಗ ಅವಕ್ಕ ಹ್ಮ್ ಲಾರಿನಾಗ ಹ್ಮ್
ಫೆಬ್ರವರಿ ಟೈಮ
ಹ್ಮ್
ಅದೇ ನಮ್ಮ್ ಮನೆಯವ್ರಿಗೆ ಇ ಆಯ್ತು ಈತರ. ಬೆಲ್ಸ ಬಂತು ಅಂತ ಬಾಯಿ ಇದಗೇತ್ತ ಅಂತ ಹೇಳವಲ್ಲ.
ಹಾ ಹಾ
ಅವಾಗ ಅ ದೇವ್ರಗ್ ಹೋಗ್ ಬಂದ ಒಂದ್ ವಾರಕ್ಕೆ ನಮ್ಮನೆಯವ್ರಿಗೆ ಈ ತರ ಆಯ್ತು.
ಹಾ
ಹ್ಮ್ ಇ ಫೆಬ್ರವರಿ ತಿಂಗಳಿಗೆ ಹೋಗಿದ್ದವಿ ಅವಾಗ. ನನಗೆ ಲಾರಿನಲ್ಲೇ ಹೋಗಿದ್ವಿ ರಿಲೇಶನೊಬ್ರು ಮಾಡಿದರು. ಇವಾಗ ಇನ್ನೊಬ್ರು ಬೇರೆಯವರು ಮಾಡ್ತಾ ಇದ್ದಾರ ಹ್ಮ್.
ಸರಿ ಓಕೆನಾ ಓಕೆ ಓಕೆ ಹ್ಮ